ಹಲೋ
ನಮಸ್ಕಾರ ಕೇೇಳಿಸಸ್ತಾ ಇದಯಾ ವಾಯ್ಸು
ಹ್ಮ್ ಕೇಳಿಸ್ತಿದ್ದೆ ನಿನ್ ಕೇಳಿಸ್ತಿದ್ಯಾ ನನ್ ಕೇಳಿಸ್ತಿದ್ಯಾ ನಿಮ್ಗೆ
ಹೌದೌದು ಕೇಳಿಸ್ತಾದೆ ಏನು ಮಾಡ್ತಿದ್ದೀರಾ
ತಿಂಡಿ ಮಾಡ್ತಾ ಇದ್ದೆ
ಏನ್ ತಿಂಡಿ
ಬಿಸಿ ಬೆಳೆ ಬಾತ್
ಹ್ಮ್ ಹ್ಮ್ ಹ್ಮ್ ಯಾಕೆ ಇಷ್ಟು ಲೇಟು
ಹ್ಞೂ ಯಾಕೋ ಹಸುವಾಗಿರಲಿಲ್ಲ ಅದಕ್ಕೆ ತಿಂತ ಇ್ದದೆ
ಹ್ಮ್ ಹ್ಮ್ ಬಿಸಿಬೇಳೆ ಬಾತು ಚೆನ್ನಾಗಿದಯ ಹಾ ಚೆನ್ನಾಗಿದಯಾ ಬಿಸಿ ಬೇಳ ಬಾತ್
ಹ್ಮ್ ಚೆನ್ನಾಗಿದೆ
ಹಾ ಹಾ
ಹ
ಮತ್ತು ಜೊತೆಗೆ ಏನೇನು ತಿಂದಿದ್ದೀರಾ ಬಿಸಿಬೇಳೆ ಭಾತಿಗೆ ಹ್ಞೂ ಹ್ಞೂ ಮತ್ ಚೆನ್ನಾಗಿದೆಯಾ ಬಿಸಿಬೇಳೆವಾತು
ಹ್ಮ್ ಚೆನ್ನಾಗಿದೆ
ನಮ್ಮ ಕಡೆ ಬನ್ನಿ ಯಾವಾಗಲಾದರೂ ನಮ್ಮ ಕಡೆ ಒಂತಾಗಿ ಒಂದು ಹೋಟೆಲ್ ಇದೆ ಅಲ್ಲಿ ಚೆನ್ನಾಗಿದೆ ಬಿಸಿಬಳೆ ಭಾತು ಈಗ ಪುಳಿಯೋಗರ ಪಾಯಿಂಟ್ ಅಂತಿದೆ ಅಲ್ಲಿ ಪುಳಿಯೋಗ್ರಂತ ಚೆನ್ನಾಗಿದೆ ಬಿಸಿಬಳೆ ಬಾತು ಚೆನ್ನಾಗಿದೆ ನನಗೆ ಗೊತ್ತಿರಲಿಲ್ಲ ಬಿಸಿಬಳೆ ಭಾು ಅಲ್ಲಿ ಚೆನ್ನಾಗಿರುತ್ತೆ ಅಂತ ಮೊನ್ನೆ ತಗೊಂಡು ತಿಂದುವಾ ಚೆನ್ನಾಗಿತ್ತಪ್ಪ ನೀವು ಬನ್ನಿ ಯಾವಾಗಲಾದ್ರೂ ಕೊಡ್ಸೋತ್ ರೀ
ನಾನ್ ಬಂದ ನಾನೇ ಕೊಡ್ಸ್ಬೇಕಾ
ಮತ್ತೆ ನೀ ತಿನ್ಬೇಕಲ್ಲ ಆಯ್ತು ಕೊಡುಸ್ತೀನಿ ಬನ್ನಿ ಹ್ಮ್ ಏನೇನು ಬೇಕು ಕೊಸ್ತೀ ಇವಾಗಲೇ ಲಿಸ್ಟ್ ಮಾಡ್ಕಂತೆ
ಮತ್ತೆ ನಿಮ್ಮ ಫ್ರೆಂಡ್ ಬರ್ಡೇ ಇತ್ತು ನಿನ್ನೆ ಏನುೂ ಕೊಡ್ಸ್ಲಿಲ್ವಾ
ನಮಿಗ
ಹ ನಿಮಗೆ
ಹರು ಅದೇ ಬಿರಿಯಾನಿಗೆದು ಪೇ ಮಾಡ್ತೀನಿ ತಗೊಳ್ಳಿಿಂದ್ರು ಬಟ್ ನಿನ್ನೆ ಸೋಮವಾರ ಆಗಿತ್ತಲ್ಲ ಸೊ ನಾನು ತಿನ್ನಲ್ಲ
ಹ
ಅ ಬೇಡ ಅಂದೆ ಆಗ್ತಾರೆ ಇವತ್ತ ಐವತ್ತ ಐವತ್ತು ತಿಂತೀನಿ
ಹೌದಾ ಮತ್ತ ಇನ್ನೊಬ್ಬರು ಫ್ರೆಂಡ್ ಹತ್ರ ಲೈಬ್ರರಿ ಫೀಸ್ ಇಸ್ಕೊಂಡ್ರ ಅಂತಲ್ಲಾ
ಹೌದಾ ಅದ ಹಂಗೆ ನಾವದ ಸಾಲ ಇಸ್ಕೊಂಡಿದ್ದೀನಿ ಹ್ಞೂ
ಮತ್ತತ್ ನಿಮ್ದೆನ್ ತಿಂಡಿ
ನಮ್ಮದು ಪಲಾವ್ ವೆಜಿಟೇಬಲ್ ಪಲಾವ್ ಮತ್ತುತ್ತ ಮೊಸರು ಬಜ್ಜಿ ಮತ್ತು ಪಕೋಡ ಹ್ಮ್
ಮಾಡಿದ್ದ
ಇಲ್ಲ ಹೊರಗಡೆ ತನ್ನಿದ್ದು
ಏನಂಗಾರ ರೂಮಲ್ಲಿ ಅಡ್ಗೆೇ ಮಾಡಲ್ಲ ಅನ್ಸುತ್ತೆ
ಮಾಡೇ ಇಲ್ಲ ಒಂದುರಡು ವಾರದಿಂದ ಮಾಡೇ ಇಲ್ಲ
ಅಂದ್ರೆ ತುಂಬಾ ದುಡ್ಡಿದೆ ಹೊರಗೆ ತಿಂತಾ ಇದ್ದೀರಾ ಚೆನ್ನಾಗಿ
ಹೌದೌದು ಇವಾಗ ದುಡ್ಡು ಆಾಕ್ಬಿಟ್ಟಿದ್ದಾವೆ ಅದಕ್ಕೆ
ಹ್ಞೂ
ನೀವು ಬನ್ನಿ ಬಿರಿಯಾನಿ ತಿನ್ನೋಲ್ಲ ಮಧ್ಯಾಹ್ನ
ನಮ್ಮ ಹತ್ರ ದುಡ್ಡಿಲ್ಲಪ್ಪಾ ನೀವೇ ತಿನ್ನಿ ನಿಮಗ್ ನಿಮ್ ಫ್ರೆಂಡ್ ಕೊಟ್ಟಿರೋದಲ್ವಾ ನಾವೆ ಹತ ನಾನ ಅದ್ರಲ್ಲಿ
ಬನ್ನಿ ನಮ್ರ ಶೇರ್ ಶೇರಿಂಗ್ ಈಸ್ ಕೇರಿಂಗ್
ಮತ್ತತ್ ನಿಮ್ಫ್ರೆಂಡ್ ಬೇಜಾರ ಮಾಡ್ಕೋಬಿಡ್ತಾರ್ ಬರ್ಡೇ ಬೇರೆ ದುಡ್ಡು ಹಾಕಿದ್ದಾರೆ ನಿಮ್ಗೆ ಬಿರಿಯಾನಿ ತಿನ್ನೋಕ್ಕೆಿ
ಹಾಂ ಏನು ಬೇಜಾರಾಗಲ್ಲ ಬನ್ನಿ ಹಾ ಅವರೇ ನಂಗಿಲ್ಲ ಎದುಡು ತಿನ್ನೋದಕ್ಕೆ ಬೇರದಕ್ಕೆಲ್ಲ ಬೇಜಾರಾಗಲ್ಲ ಹ್ಮ್ ಮತ್ತೆ ಪೋಸ್ಟ್ ಆಫೀಸ್ ಕಡೆ ಹೋಗಿದ್ರೆ ಅಂತಂದ್ರೆ
ಹ್ಞೂ ಇನ್ಶೂರೆನ್ಸ್ ಕಟ್ಟಕ್ಕೆ ಹೋಗಿದ್ದೆ
ಹ್ಮ್ ಹ್ಮ ಎಷ್ಟು
ಐದು ಸಾವಿರ
ಹೌದು ಅಷ್ಟೊಂದು ಕಟ್ತೀರಾ ಇನ್ಸೂರೆನ್ಸು
ಅಂದ್ರೆ ಒಂದಕ್ಕಲ್ಲ
ಹಾ
ನಮ್ಮ ಅಕ್ಕದು ನಂದುನ್ನ ಇಬ್ರು ಸೇರಿಸಿ
ಹ್ಮ್ ಹ್ಮ ನಾವವು ಇನ್ಸೂರೆನ್ಸ್ ಮಾಡ್ಕೋಂತಿದೀವಿ ಹೆಂಗೆ ಹೆಂಗಿದೆ ಅದು ಪಾಲಿಸಿ ಎಲ್ಲ ಚೆನ್ನಾಗಿದೆಯಾ
ಚೆನ್ನಾಗಿದೆ ಅಂತಾನ ಹೇಳಿದ್ರು ನಮ್ಮಮ್ಮ
ಹ್ಮ್
ನನಗ್ ಗೊತ್ತಿಲ್ಲ ಆದ್ರೆ ಅದ್ರ ಬಗ್ಗೆ ಜಾಸ್ತಿ ಅವ್ರು ಮಾಡಿ ಕೊಟ್ಟಿದ್ದಾರೆ ನಾನು ತಂದ ಕಟ್ತಾ ಇದ್ದೀನಿ ಅಷ್ಟೇ
ಕಟ್ತಾ ಇದ್ದೀರಾ ಮತ್ತೆ ಆರ್ ಡಿ ಕಟ್ತೀರಾ
ಹಾ ಆರ್ ಡಿ ನು ಕಟ್ತೇನೀ
ಹ್ಮ್ ಹ್ಮ್ ಅದ್ ಹೆಂಗೆ ಅದೆಷ್ಟು ಕಟ್ತೀರಾ
ಅದು ಸಾವಿರ ಸಾವಿರ ತಿಂಗಳ ತಿಂಗಳ
ಹಾ ಹಾ
ಹ್ಮ್ ಇಂಟ್ರೆಸ್ಟ್ ಬರುತ್ತದು ಮನ್ ಒನ್ ಇಯರಿಗೆಷ್ಟು ಅಂತ ಇಂಟ್ರೆಸ್ಟ್ ಬರುತ್ತೆ ಗೊತ್ತಿಲ್ಲ ಎಷ್ಟು ಅಂತ ಬಟ್ ಬರುತ್ತೆ
ಹ ಹಾ
ಹಾ
ಹ್ಞೂ ಮತ್ತೆ ಸೇವಿಂಗ್ಸು ಇನ್ಶೂರೆನ್ಸು ಆರ್ ಡಿ ಏನನ ಕಟ್ತಿದೀರಪ್ಪಾ ಒಟ್ಟು ಒಟ್ಟು ದುಡ್ಡು ಉಳಸ್ತಾ ಇದ್ದೀರಾ.
ಬೇಕಲ್ಲ ಫ್ಯೂಚರಿಗೆ
ಹೌದು ಬಟ್ ಇವಾಗ ಬಿ ಇವ ಬಿರಿಯಾನಿ ತಿನ್ನಾಕ ಬರೀಂದ್ರೆ ದುಡ್ ಇಲ್ಲ ಅಂತಿರ ಎಲ್ಲಾ ಕಟ್ಟಿದೀರ ಎಲ್ಲಾ ಕಟ್ಟಿ ದುಡ್ಡು ಎಲ್ಲಿ ಇರುತ್ತೆ.
ಅಂತ ಹೇಳಿದ್ದು
ಹ್ಮ್
ಏನು ಮಾಡ್ತಿದ್ರಿ
ಏನು ಮಾಡಣ ಹಂಗೆ ವಾಕ್ ಮಾಡ್ತ ಇದ್ದೆ.
ಹ್ಮ್ ಇಷ್ಟೊತ್ತಿಗೆ
ಹ್ಞ ಸುಮ್ಮನೆ ಹಂಗೆ ಲೈಬ್ರರಿಲ್ಲಿದ್ದೇ ಬೋರ್ ಆಗ್ತಿತ್ತು ಅದಕ್ಕೆ ಬಂದೆ ನಮ್ಮ ಲೈಬ್ರರಿ ಪಕ್ಕ ಒಂದು ಪಾರ್ಕ್ ಇತ್ತು ಅಲ್ಲಿ ಚೆನ್ನಾಗಿದೆ ಎಲ್ಲಾ ಮ ಅಂದರೆ ಮರಗಳು ಪಕ್ಷಿಗಳು ಕೆಳಸತಾ ಇದಿಯಾ ಪಕ್ಷಿಗಳು ಕಾ ಕೂಗ್ತಾ ಇರೋದು
ಕಾಗೆ ಕಾ ಕಾ ಅಂತರ ಕೇಳಿಸ್ತಿದೆ.
ಹ್ಮ್ ಮತ್ ಕಾಗೆ ಕಾಕ ಅಂದಲ್ಲ ಇನ್ನೇನ್ಡ್ಬೇಕಿತ್ತು.
ಅದೇ ಅಂತ ಕೇಳಸ
ಹಾಂ ಅದೇ ಹಂಗೆ ಬಂದು ವಾಕ್ ಮಾಡ್ಕೊಂಡು ಒಂದ್ ಸ್ವಲ್ಪ ಫ್ರೆಶ್ ಅನ್ಸುತ್ತೆ ಆಮೇಲೆ ಹೋಗಿ ಓದಕಳನ್ ಅಂತೇಳಿ ಬಂದೆ
ಹ್ಮ ನಮ್ ಪಿ ಜಿಲಿ ನೋಡದ್ರೆ ರಾತ್ರಿ ಎಲ್ಲಾ ನಿದ್ದೆ ಮಾಡಕ್ ಕೊಟ್ಟಿಲ್ಲ.
ಹ ಹಾ ಯಾಕೆ
ಆ ಹುಡುಗೀರೆಲ್ಲ ಕೂಗಾಡ್ತಾ ಇದ್ರಪ್ಪಾ
ಹ್ಮ್ ಹ್ಮ್ ಈಗ ಯಾರದಾರ ಬರ್ಡೆ ಈ್ರಡೆ ಇತ್ತ
ಇರ್ಬೋದೇನೋ ಅದಕ್ಕೆ
ಹ್ಮ್ ಮತ್ತೆ ಇವಾಗ ಮೈಸೂರು ಕಡೆ ಹೋಗೋಣ ಅಂತಿದ್ದೀವಿ. ಯಾವ್ದಾರ ಪ್ಲೇಸಸ್ ಗಳು ಹೇಳ್ರಿ ಅಂದ್ರೆ ಮೈಸೂರ್ಗ್ ಹೋಗ ಇಲ್ಲ ಇನ್ನು ಮುಂಂದೆ ಇನ್ನು ಸ್ಟಾರ್ಟಿಂಗ್ಗೆ ಯಾವ್ಯಾವ ಪ್ಲೇಸ್ ಸಿಗುತ್ತೆ.
ಶ್ರೀರಂಗಪಟ್ನಾ
ಹಾ ಹೇಳಿ ಎಲ್ಲಿ ಏನ ಚೆನ್ನಾಗಿದೆ ಶ್ರೀರಂಗಪಟ್ಟಣ ಹಾ ಹ ಹಾಂ ಹಾಂ
ಆಮೇಲೆ ಹ ಅಲ್ಲೇ ಒಂದ್ ದೇವಸ್ಥಾನ ಇದೆ ಶ್ರೀರಂಗಪಟ್ಟಣ ದೇವಸ್ಥಾನ ಶೀ ರಂಗುಂಧು ಅದು ಆಮೇಲೆ ಟಿಪ್ಪು ಸುಲ್ತಾನ್ ಮಸೀದಿ ಇದೆ ಒಂದು
ಹ್ಮ್
ಹ್ಮ್ ಚೆನ್ನಾಗಿದೆ ಆಮೇಲೆ ಅಲ್ಲಿಂದ ನೀವು ಸ್ವಲ್ಪ ದೂರ ಹೋಗ್ತೀರ ಅಂದ್ರೆ ನಿಮಿಷಾಂಬ ಅಂತ ದೇವಸ್ಥಾನ ಸಿಗುತ್ತೆ ಅದು ಕೂಡ ಚೆನ್ನಾಗಿದೆ
ಅಲ್ಲಿ ನದಿ ನದಿ ಕ ಕಾವೇರಿ ನದಿ ಹೋಗ್ತಿರೋದ ಇರುತ್ತಾ ಅಲ್ಲಿ
ಹೌದು ಹೌದು
ಹಾ ಹಾ ನೀವೆಲ್ಲಾ ಹೋಗಿದ್ದೀರಾ
ಹೋಗಿದ್ದೀವಿ ಮಳೆ ಟೈಮಲ್ಲಿ ಹೋಗ್ಬೇಕು ಚೆನ್ನಾಗಿರುತ್ತೆ ಅಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಲ್ಲಿ ಚೆನ್ನಾಗಿರುತ್ತೆ ಇಲ್ಲ ಇಲ್ಲ ಕೆ ಆರ್ ಎಸ್ ಸರಿಬೈ
ಹಾ ಹಾ
ಅದೇ ಮಳೆ ಟೈಮಲ್ಲಿ ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ
ಹ್ಮ ಹ್ಮ್ ಬನ್ನಿ ಇವ ಮಳೆ ಎಲ್ಲಾ ಹೋಗ್ ಬರ ನಾ ಯಾವತ್ತಾದರು
ಎಲ್ಲಿ ಇನ್ನುೂ ಮಳೆನೇ ಬಿದ್ದಿಲ್ಲ ಸರಿಯಾಗಿ
ಎ ಬಿದ್ದಿಲ್ಲ ನಮ್ಮ್ ಚಿಕ್ಕಮಗ್್ಳೂರು ಸೈಡ್ಲ್ಲೆಲ್ಲ ತುಂಬಾ ಮಳೆ ಅಂದ್ರೆ ತುಂಬಾ ಅಂತ ಅಂದ್ರಲ್ಲ ಇವಾಗ ಗೊತ್ತಲ್ಲ ಹಿಂಗೆ ಎಂತ ಹಂಗೆ ತುಂತುರು ಮಳೆ ಎಲ್ಲಾ ಸ್ಟಾರ್ಟ್ ಆಗ್ತಿದೆ ಅದಕ್ಕೆ
ಹ್ಮ್ ಅಲ್ಲೇ ನೋಡಕ್ ಚೆನ್ನಾಗಿದ್ಯಪ್ಪ ಚಿಕ್ಕಮಂಗ್ಳೂರ್ ಕಡೆ ಮೈಸೂರು ಬರ್ತರಂತ
ಇವಾಗ ಎಷ್ಟುಉಂತಾ ಒಂದೇ ಕಡೆ ನೋಡಣ ಆಲ್ರೆಡಿ ಚಿಕ್ಕಮ್ಳೂರ್ ನೋಡಿದಿವಲ್ಲ ಇವಾಗ ಬೇರೆ ಕಡೆ ಎಕ್ಸ್ಪ್ಲೋರ್ ಮಾಡಣ ಅಂತ
ಹೋಗಿ ಶಿವಮೊಗ್ಗ ಕಡೆಗೆ
ಎಲ್ಲ ಹೋಗಿದ್ವಿ ಅದೆಲ್ಲ ಹೋಗಿದೀವಿ
ಹೌದಾ ಅಲ್ಲಿ ಏನೇನಿದೆ ಶಿವಮೊಗ್ಗದಲ್ಲಿ
ಶಿವಮೊಗ್ಗದಲ್ಲಿ ನಾವು ಜೋಗ ಪಾಲ್ಸ್ ಹೋಗಿದ್ದೀವಿ ಗಾಜ, ನೂರು ಡ್ಯಾಮ್ ಸಫಾರಿ ಆಮೇಲೆ, ಸಕ್ಕರೆ ಬೈಲು ಆನೆ ಕ್ಯಾಂಪ್ ಇದೆ. ಅದಾದ್ಮೇಲೆ ಅ ಕವಲೆದುರ್ಗ ಅಂತಿದೆ ಮತ್ತೆ ಕೊಡ, ಅರಿ ಸಿಗಂಧೂರೇಶ್ವರಿ ಟೆಂಪಲ್ಲ ಅದು ಬ್ರಿಡ್ಜ್ ಬೇರೆ ಹೊಸತಾಗಾಗಿದೆ. ತುಂಬಾ ತುಂಬಾ ನೋಡಿದಿವಿ ಹ್ಮ್ ಆಮೇಲೆ ಅಲ್ಲೆಲ್ಲ, ಕೆಳದಿ ಸಂಸ್ಥಾನದ್ದು ಕೋಟೆಗಳು ದೇವಸ್ಥಾನ ಗಳು ಅಲ್ಲೇ ಅಕ್ಕಪಕ್ಕ ಎಲ್ಲ ಇದೆ. ಹ್ಮ್ ಅಲ್ಲಲ್ಲ ನೋಡ್ದಿ ನೀವ ಹೋಗಿಲ್ವಾ ಶಿವಮೊಗ್ಗ ಸೈಡ್,
ಇಲ್ಲ ಹೋಗಿಲ್ಲ ನಾನು
ಹ್ಮ ನೀವು ಮೈಸೂರ್ ಬಿಟ್ಟು ಬೇರೆ ಕಡೆ ಬಂದೇ ಇಲ್ಲ ಅನ್ಸುತ್ತೆ
ಹೌದು ಹ್ಮ ಮತ್ತೆ ಎಕ್ಸಾಮ್ಸ್ ಯಾವಾಗ ಯಾವುದು ಕಾಲ್ ಆಗಿದೆ
ಏ ನೀನ್ನೊಂದು ಎರಡು ತಿಂಗಳಿದೆ ಓದ್ಬೇಕು ಅದೇ
ಎಷ್ಟವರ ಓದ್ತೀರಾ ದಿನಕ್ಕೆ,
ದಿನಕ್ಕೆ ಒಂದು ಏಟ್ ಅ ಏಟ್ ಹ ಅವರ್ಸ್ ಸೆವೆನ್ ಅವರ್ಸ್ ಓದ್ತೀವಿ ಏಟ್ಂದ ನೈನ್ ಅವರ್ ಓದ್ತೀವಿ ಓದ್ತೀವಿ, ಹ ನೀವು ಹೋದ್ರಿ ಏನಾರ,
ಈಗೆ ಎಲ್ಲ ಓದೋದು ವರ್ಕ್ ಮಾಡ್ತಾ ಇದ್ದೀ ಹೂಂಗಂತ, ಓದೋದಿಲ್ಲ ಅಂತಿಲ್ಲ ಈ ಫೀಲ್ಡ್ ಅಲ್ಲಿ ಓದ್ಲೇಬೇಕು.
ಹ್ಮ್
ಬಟ್ ಯಾವ ಎಕ್ಸಾಮ್ಗೆ ಅಂತ ಹೇಳಿ ಪ್ರಿಪೇರ್ ಏನುಾಗಗ್ತಿಲ್ಲ.
ಎಕ್ಸಾಮ್ಸ್ಗೆ ಯಾಕೆ ಓದ್ತಿರೀ ಲಿಟ್ರೇಚರ್ ಬುಕ್ಗಳಿದೆ ಹಾ, ಕಾದಂಬರಿಗಳು ಕ ಕನ್ನಡದ ಎಂತಂಥ ಕಾದಂಬರಿಗಳು ಕನ್ನಡನೇ ಓದಿ ಅಂತ ಹೇಳ್ತಿಲ್ಲ. ಇಂಗ್ಲಿಷ್ಲ್ ಒಳ್ಳೊಳ್ಳೆ ನಾವೆಲ್ಸ್ ಎಲ್ಲ ಇದೆಯಲ್ಲಾ ಹಓದಿ ಕನ್ನಡದಲ್ಲೂ ಒಳ್ಳೊಳ್ಳೆ ನಾವೆಲ್ಸ್ಗಳಿದೆ. ಹಾ ಯಾವಾಗಲ ಫ್ರೀ ಸಿಗಿದಾಗ ಮೊಬೈಲ್ ನೋಡೋದು ಬಿಟ್ಟು, ಬುಕ್ಸ್ ಓದಿ ಒಳ್ಳೆ ನಾಲೆಡ್ಜ್ ಸಿಗ್ಬೋದು. ಈ ಮೊಬೈಲಿಂದ ಬರೀ ರೀಲ್ಸ್ ಅಂದರೆ ಸ್ಕ್ರೋಲ್ ಮಾಡೋದು ಮತ್ತೆ ಶೇರ್ ಮಾಡೋದು ಬೇರೆಯವರಿಗೆ,
ಮತ್ತೆ ನಿಮ್
ಇವಾಗ
ದ್ರೂ ನೀವು ಪದೇ ಪದೇ ಇನ್ಸ್ಟಾಗ್ರಾಮು ರೀ ಎಂತ ಬೇರೆ, ಸೋಷಿಯಲ್ ಮೀಡಿಯಾ ಡಿಲೀಟ್ ಮಾಡೋದು ಮತ್ತೆ ಇನ್ಸ್ಟಾಲ್ ಮಾಡೋದು ಹಾಗಾದ್ರೆ ನೀವ್ ನೋಡೋದೇ ಇಲ್ವಾ.
ಹ್ಮ್ ಹ್ಮ್ ನಾನ್ ಬಿಟ್ಟಟ್ಬಿಡಿದ್ದೀನಿ ಇವಾಗ
ಲಬಾ ಬಾಬ ಏನ್ ಸುಳ್ಳ ಹೇಳ್ತೀರಿ ನೋಡಿ.
ಸುಳ್ಳಲ್ಲಪ್ಪ ನಿಜನೇ. ಇವಾಗ ಕಮ್ಮಿ ಮಾಡಿದ್ದೀನಿ ನೋಡ್ತಾ ಇಲ್ಲ ಅಷ್ಟೊಂದು, ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡ್ತೀವಿ.
ಮತ್ ನನಗೆ ಯಾವಾಗ್ಲೂ ದಿನಕ್ಕೆ ಮೂರ್ ಸಲ ರೀಲ್ಸ್ ಬರುತ್ತಲ್ಲಾ.
ನಂದಲ್ಲ
ನಿಮ್ದೇ ಬರೋದು ನಿಮ್ಮ ಅಕ್ಕೌಂಟಿಂದ ಏನ್ ಹ್ಯಾಕ್ ಆಗ್ಬಿಟ್ಟಿದ್ಯಾ ನಿಮ್ಮ ಅಕೌಂಟ್,
ಇಲ್ಲ ನಾನ ರೀಲ್ಸ್ ಶೇರ್ ಮಾಡಲ್ಲ ಯಾರಿಗೂ
ಅಯ್ಯೋ ಪಾಪಾ
ಹ್ಮ್ ಪಾಪನ್ನೇನಾನು ಹ್ಮ್ ಮತ್ತೆ ಎಂಥ ಸಮಾಚಾರ,
ಮತ್ತೆ ಊರ್ ಕಡೆ ಯವಾಗ ಹೋಗ್ತೀರಾ
ಊರ ಕಡೆ ಹೋಗ್ಬೇಕು ನೆಕ್ಸ್ಟ್ ವಾರ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ
ನಮ್ಮನ್ನು ಕರ್ಕೊಂಡೋಗಿ ಯಾವಾಗ ನೋಡ ನೀವೇ ಹೋಗ್ಬಿಟ್ಟು ಚಿಕನ್ ತಿನ್ಕೊಂಡ್ ಬರ್ತೀರಾ
ಹ್ಮ್ ಬನ್ನಿ ಹೋಗಣಾಗ್ಸತಿ ಮಠಾನ್ ಮಾಡಿಸ್ತೀನಿ ಮನೇೆಯಲ್ಲಿ
ಹ್ಮ್
ಸರಿ ಆಯಿತು
ಹ್ಮ್ ಸರಿ ಆಯ್ತು ಬಾಯ್